ಹಲೋ
ಹಲೋ
ನಮಸ್ತೆ ಪಾವಣ ಹೆಬ್ಬುಲಿ ಇವ ಬಾಳ ದನ್ ಮ್ಯಾಲ ನೆನ್ಸಿರ
ಏನಿಲ್ಲಪ್ಪಾ ನೆನಸ್ತಾ ಇರ್ತೀವಿ ನಾವು ಎಲ್ಲಾ ಏನ್ ಮಾಡ್ತೀರಾ ಜೀವನದಲ್ಲಿ ನೆನಸ್ಬೇಕಾಗುತ್ತ ಮತ್ತ ಒಳ್ಳೆ ಕೆಲ್ಸನ ಕೂಡ ಮಾಡ್ಬೇಕಲ್ಲ ಕೆಟ್ಟದ್ದ್ ಮಾಡಿದ ್ರೆ ನಡೋದಿಲ್ಲ ಜೀವನದಲ್ಲಿ
ನಾಾವೆಲ್ಲ ಒಳ್ಳೇದ ಕೆಲ್ಸನೇ ಮಾಡ್ತೀವಿ ಆದ್ರೆ ನೀವು ಅದೇ ಹೇಳಗುತ್ತೀಿನಿ ಯಾವ ಬಹಳ ದಿನ ಮೇಾಲ ನೆನ್ಸಿ ಅ ಅದೇ ಏನ್ ಕೆಲ್ಸಾ ಇದ್ರೆ ಅಷ್ಟೇ ನಿನ್ಸ ಅವರು ನೀವ್ಲ್ಲ ದೊಡ್ಡವರು ನಮ್ಗೆಲ್ಲಾ ಯಾಕ ನೆನ್ಸ್ತ್ರ ಅಂತ ನಾನು ಕೇಳ್ದೇನೆ ನಿಮ್ಗೆ
್ಮೇಲೆ ಕರುಣಾ ದಯೆ ಬಂದ್ಬಿಟ್ಟಿದೆ ಅಲ್ಲಾ ಈ ಎಲ್ಲದರಲ್ಲೂ ಕೂಡ ನಂಬಿಕೆ ಇಡಿದ್ವಿ ನಾ್ ಬರೀ ಒಳ್ಳೇದ್ರಲ್ಲಿ ಅಷ್ಟೇ ನಂಬಿಕೆ ಇಡೋದು ನೋಡಿ ನಾವು ಕೆಟ್ಟ ಕೆಲಸ ಮಾಡದೇ ಇಲ್ಲ ನಾವು ಈಗ ಸಹಾಯ ಮಾಡ ೋದಾಯ್ತು ಯಾರಿಗಾದ್ೂ ಹೆಲ್ಪ್ ಮಾಡೋದಾಯ್ತು ಮತ್ತೆ ಏನಾದ್ೂ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ನ್ನು ಸಾಲ್ವ್ ಮಾಡೋುದು ಎಲ್ಲಾನೂ ಕೂಡ ಒಳ್ಳೆದ ಕೆಲಸ ಮಾಡಿದ್ವಿ ಮತ್ತೆ ನಂಬಿಕೆ ದ್ರೋಹ ಮಾಡ
ಹೌದೌದೌದೌದೌದು ನಿಮ ನಿಮ್ಮಂತ ಒೆ ಮಸ ಎಲ್ಲಿ ಹುಕಾಡಿದಾರೆ ಹೇಳಲ್ಲ ಯಾಕಂದ್ರೆ ನೀವು ಅಂತ ಹುಗರು ಇದ್ರ ನಾ ಬಹಳಷ್ಟು ಅಬ್ಸರ್ವ್ ಮಾಡಿದ ನಿನ್ ಮೇಲೆ ಇಂತ ಒಳ್ಳೆ ಹುಡುಗರು ಅಂದ್ರೆ ಎಲ್ಲಿ ಸಿಗಲ್ ಬಿಟ್ಟು ಏನು ನೀವ ಏನ್ ಮಾತಾಟ್ರಿ ಏನ್ ನಿಮ್ಮ ಎಲ್ಲಾ ನಿಮ್ ಎಲ್ಲಾ ಮಾತುಗಳೆಲ್ಲಾ ನನಗೆ ಇಲ್ಲಿ ಹೃದಯ ಟಚ್ ಆತ ನೋಡ ಎಲ್ಲಾ ಮಾತುಗಳ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಎಲ್ಲಿ ಕಲ್ತಿೀರಾ ಎಷ್ಟು ಚೆನ್ನಾಗಿ ಮಾತಾಡೋದು
ಕಲಿಯೋದ್ರಲ್ಲಿ ಏನ ಇಿಲ್ಲ ಈಗ ನೋಡಿ ನಾವು ಎಂಂತವರ್ ಜೊತೆಗೆ ಸಂ್ ಸಹವಸ್ತೊತೆ ಇರ್ತೀವೋ ಮತ್ತೆ ನಾವು ಎಂ ಜೊತೆಗೆ ವಾತಾವರಣದಲ್ಲಿ ಇರ್ತೀವೋ ಎಂತ ಜೊತೆಗೆ ನಾವು ಜಾಸ್ತಿ ಸಮಯ ಕಳತೀವೋ ಸೊ ಅ ಮತ್ತ್ರೇ ನಮ್ದೇ ರಾಟ ಬದ್ ಬಿಿುತ್ತೆ ನಾವು ಒಳ್ಳೆ ಜೊತೆಗ ಇದೀವಿ ಅಂದ್ರೆ ಒಳ್ಳೆ ರಾಟಿ ಬೀಳದೆ ಕೆಟ್ಟವ್ರ ಜೊತೆ ಂದ್ರೆ ಕೆಟ್ಟ ರಾತ್ರಿ ಬೀಳುತ್ತೆ ನೋಡಿ
ಹೇಗೆ ಇರ್ರಿ ಎಲ್ಲ ಇರ್ರಿ ನಿಮ್ಗೆ ಒಳ್ಳೆ ಮನಸ ಐತ್ ಯಾಕಂದ್ರೆ ನಾ ಬಾಳ ಸಾರಿ ಅಬ್ಸರ್ವ್ ಮಾಡೇನಿ ಇಂತ ಮನಸ್ಸು ಪಡೆಯೋಕ್ಕೆ ಬಹಳ ಪುಣ್ಯ ಮಾಡ ಯಾಕಂದ್ರೆ ನೀವು ನಾವವು ಆ ಬೆಟ್ಟ ಹ ಆಗ್ತೀನಲ್ಲ ನಿಮ್ಗೆ ಗೆ ಚಹ ಕೂಡಕ್ ತಿರ್ತಿವ ಹಂಗೆ ಅದ ಇ ಕುಡಕ್ ತವಲ್ಲ ನಿಮ್ ಮನ್ಸ್ ಬಾಳ್ ಒಳ್ಳೇದ ಐತ್ರಿ ಸರ್
ಹ
ಬಾಳ ಅಬ್ಸರ್ವ್ ಮಾಡಿದ ಇಂಥ ಮನ್ಸ ಸಿಗ್ಬೇಕಂದ್ರೆ ಬಾಳ್ ಪುಣ್ಯ ಮಾಡಿದ್ರಿ ನಾನ್ ನಿಮ್ಗ ನಿಂಬಲ್ಲಿ ಅಂತರು
ರಿ ಇನ್ನಲ್ಲ ಇನ್ನ ಒಳ್ಳೆ ಕೆಲಸ ಮಾಡ್ಬೇಕು ಇನ್ನ ಜೀವನದಲ್ಲಿ ಇನ್ನ ಧಗ್ಗೆ ಮಾಡದಿದ ಒಳ್ಳೆ ಕೆಲ್ಸ ಆದಷ್ಟು ಏನು ಕೆಟ್ಟ ಕೆಲ್ಸ ಮಾಡ್ತೀವಲ್ಲ ನಾವು ಆ ಕೆಟ್ಟ ಕೆಲ್ಸ ಒ್ನೊಂದ ನಿನ್ಸ ಬಿಟ್ರಿಯ್ು ಒಳ್ಳೆ ಕೆಲ್ಸ ತಾನಾಗ ಆಗಿಬ ಬಿಡ್ತದೆ ನೋಡ್ರಿ
ಹೌದೌದೌದು ನಿಮ್ಮಂತ ಮನ್ಸನ್ನು ಪಡೆಯೋಕೆ ಬಾಳ್ ಪುಣ್ಯ ಮಾಡೇನ್ರಿ ನಾನ್ ದೋಸ್ತನ್ನು
ಹಾ ಹೌದ್ರಿ ಹೌದು ಹಂಗೇನಿಲ್ಲಾರೀ ನಾನು ಪುಣ್ಯ ಮಾಡಿರ್ಬೇಕೇ್ರಿ ನಿಮ್ಮಂತದ್ದು ಸಿಕ್ಕ
ಹೌದೌದು ಹೌದ ಅದೇ ಸರ್ ಯಾವಾಗಾರ ಒಂದೊಂದ್ ಸ್ಯಾಲ ನೆನೆಸ್ತರಿ ನೀವವು ಈಗೆಲ್ಲಾ ನಮ್ಗೆಲ್ಲಾ ಮರ್ತ ಬಿಟ್ರಿ ಅಲ್ಲ ದೊಡ್ಡೋರ ಆಗಿರಿ ಇವಾಗೆಲ್ಲ ಜಾಬ್ ಮಾಡ್ತಾ ಇದ್ದೀರಾ ಜಾಬ್ ಮಾಡ್ತಾ ಇದೀ್ರ ಅಲ್ಲಿಂದ ನೆನ್ ಬರ್ತೀವಿ ನಾವೆಲ್ಲಾ ಅದೇ ಸಣ್ಣವರ್ ಇದ್ದಾಗ ಸ್ಕೂಲಲ್ಲಿ ಆ ಆಟ ಆಡ್ತಿದೀವಲ್ಲ ಅಲ್ಲ ಒಂದ್ಸಲಿ ಬಾಯಾಗ ನನ್ಗ ದಬ್ಬಿದ್ದಲ್ಲ ನನ್ಪೈತೇನೆಿ ಟೆಂತ್ ಕ್ಲಾಸ್ ನಾಗ
ಹ ಹಾ ಅದೇ ಅದು ಕೆರಿಬೇಂಡೆ ಬಲ್ಲಿ ಇದೆಲ್ಲ ದೊಡ್ಡ ಬಾವಿ ಆ ಬಾವಿಯಲ್ಲಿ ಈಸಾಡ ಹೋದ್ಮೇಲೆ ನೀಂದರೂ ಒಳ್ಳಿ ಒಳ್ಳಿ ಅಂತ ಹೇಳಗತ್ತಿದ್ಯಾಾ ನಾನ್ ಹಡು ಕಾಲ ಹಿಡ್ದು ದಬ್ಿ ಬಿಟ್ಟಿದಿದ್ದನ ಒಳಗಡೆ
ಇಲ್ಲ ಇಲ್ಲ ನನ್ಗ ನೀ ಈಗಲ್ಲ ನೀ ಏನಂದ್ರ ನನ್ ಬಾಯಲ್ಲಿ ದಬ್ಬಿದೆ ಅಂತ ದಬ್ಬಿದಗೋಸ್ಕರ ಈಗ ಇವತ್ ಸ್ಥಿತಿಗೆ ನೀನೇ ಕಾರಣ ಯಾಕಂದ್ರೆ ನಾನು ಇವ ಇನ್ನವರಿಗಾದ ಈಸನ್ನು ಆಡದ ಕಲ್ತಿರ್ಲಿಲ್ಲ ನೀ ಈಗ ಇವಾಗ ನನ್ನನ್ನು ದಬ್ಬಿದೆ ಅಂತ ನಾನು ಕಲ್ತೀಿನಿ ಸ್ವಲ್ಪ ಈಿಸಾಡದ ಅಲ್ಲಿ ಏನೇ ಅಲಿ ನೀ ಬಾಳ ಒಳ್ಳೇದ್ ಕೆಲ್ಸ ಮಾಡಿದವೋಣ
ಹ ಏ ಇಲ್ಲಪ್ಪಾ ಹ ನಾವು ಮಾಡೋದೆಲ್ಲ ಒಳ್ಳೆ ಕೆಲ್ಸ ಅಂತ ಹೇಳಿ ಮಾಡ್ತೀವಿ
ಅದ್ರಾಗ ಬೇರೆ ಅಲ್ಲಿ ಅದ್ರಾಗ ಬೇರೆ ಯಾರು ಭೀ ಇದ್ದಿಲ್ಲ ಒಬ್ರು ಬಿೀ ಇದ್ದಿಲ್ಲ ನೀನಂತರು ನನ್ಗನು ಸ್ವಲ್ಪ ಸ್ವಲ್ಪ ಬರ್ತೈತಿ ಇಷ್ಟ ಈ ಸ ಆಡಕ್ ಅವಾಗೆ ನೀ ದಬ್ಬಿದದಗೋಸ್ಕರನ ಈಗ ಈಗ ಈ ಸಡಕ್ ಕಲ್ತ ನೋಡೋಣ ಇಲ್ಲ್ರಗ ಇ್ರಗದ್ರ ನ ಈ ಸೈಡ ಕಲ್ತ ಕಲ್ತಿರಿಲಿಲ್ಲ ಈಗ ಹಾ ಮೊೆ ಏನೈ ಅಂದ್ರ ಅದು ಅ್ ಮೊೆ ಏನೈತ ಗೊತ್ತ ಮ ದೋಸ್ತರು ನಾವ್ ಎಲ್ಲಾ ಒಂದ ಒಂದು ಇದು ಯಾದ್ಗಿರಿ ಬಲ್ಲಿಿ ಯಾವದಲ್ಲ ಯಾವ್ದ್ ಭೀಮರಾಯನ ಗುಡಿ ಇದು ಯಾವ್ದದು ನದಿ ಹೆಸರು ಏನದಲ್ಲ
ಅದು ಭೀಮನ ದಿನ
ಹಾ ಭೀಮಾ ಭೀಮಾ ನದ ಅಲ್ಲಿ ಏನ್ ಮಾಡುದು ನ ಹಾ ವಿಮಾನದೆ ಅದೇ ನಾವು ಫ್ರೆಂಡ್ಸ್ ಎಲ್ಲಾ ಹೋಗಿದ್ವಿ ಒಂದ್ಸಲಿ ಅದೇ ಫ್ರೆಂಡ್ಸ್ ಎಲ್ಲಾ ಹೋಗಿ ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತುೋಗಿರಿಿಂದ ನಾವೆಲ್ಲಾ ಗೀಸ ಆಡ್ಬೇಕಂತ ಮಾಡಿದ್ವಿ ಅಲ್ಲಿಂದ ಸೀದಾ ಎಗರಿ ಬಿಟ್ಟಿದೀವಿ ತಳಗ ಅಲ್ಲಿ ಅದು ಏನಂತಾರಲ್ಲ ನದಿಯಲ್ಲಿ ಹ ನದಿಯಲ್ಲಿ ಎಗ್ರ ಬಿಟ್ಟಿವ್ ನಾವು ಎಗ್ರಗ ಹಾ ನದಿಯಲ್ಲಿಗರಿದೀವಿ ಯಾಕೆಂದ್ರೆ ನಮ್ಗೆಲ್ಲಾ ಈಸ್ ಬರ್ತಿತ್ತಲ್ಲಾ ನೀ ಕಲ್ಸಿದ ಅಂತನ ಕಲ್ತನಿ ನೋಡೋಣ ಕರೆಂದರು ಈಗಲ್ಲಾ ಮೂವರ ಐದ್ ಮಂದಿ ಇದ್ವಿ ಐದ್ ಮಂದಿ ಆಗ್ರಿದವಿ ಅದು ಬಹಳ ಪ್ರಫ್ರೆಷರ್ ಇತ್ತದ ನೀರ್ ಇಂತ ಸ್ಪೀಡ್ ಇತ್ತು ಅಂತ ಸ್ಪೀಡ್ ದಾಗ ನಾ ಮೂರ್ ನಾಲ್ಕ್ ಮಂದಿ ಆಗರಿದೀವಿ ಒಬ್ಬಿಗೆ ಏನದಲ್ಲ ಅವನಿಗೆ ಜರ ಸ್ಡಕ್ಕೆ ಪ್ರಾಬ್ಲಮ್ ಆಗ್ತಿದ್ದೆವು ಪ್ರಾಬ್ಲಮ್ ಆಗ್ತಿತ್ತು ಬಾಳ ದೂರ ಹೋಗಿದ್ದಾವ ಹಂಗೆ ಆ ನೀ ನೀರಿನ ನೀರಿನ್ ಗೂಡನೇ ನಾ ಏನ್ ಮಾಡ್ದ ಆ ನೀರಿನ್ ಗೂಡಾನೇ ಹೋಗಿಗ್ಯರಿಂದ ಅವ್ನಿಗೆ ಜಕ್ಕೊಂಬದನ್ ನೋಡೋಣ
ಹೌದಾ
ಅಷ್ಟು ದೂರ್ ಲಸಿ ಹೋಗನ್ಿ ನೋಡೋಣ ನೀ ಈಗ ಈ ಈ ಈ ಈ ಸ್ಥಿತಿ ಬರ ಕಾರಣ ಅಂದ್ರೆ ನೀನ್ಣ ಇಲ್ಲಾಂದ್ರೆ ನಾ ಎಲ್ಲಿ ಈಸ್ ನಡ್ ತಿದ್ದಿಲ್ಲ ಏನ್ ಆಡ್ತಿದ್ದಿಲ್ಲ ನಾ ನಿನ್ನನ್ನು ಮೆಚ್ಚುತ್ತೆ ನನ್ನಣ
ಹೌಲ ಇಲ್ಲ ಹಂಗೇನಿಲ್ಲಪ್ಪಾ ನಾನು ಏನ್ ಕೆಲ್ಸ ಮಾಡ್ತೇನಲ್ಲ ಒಳ್ಳೆ ಕೆಲ್ಸ ಮಾಡ್ತೇನೆ ಯಾಕಂದ್ರೆ ದೇವರ ಮೇಲೆ ನಂಬಿಕೆ ಇರ್ಬೇಕು
ಅದೇ ಬಾಳ ಚಿದಕ್ಿದ್ದ ಅಣ್ಣ ನೀ ಅವತ್ ಟೆಂತ್ ಟೆಂತ್ ಇದ್ಯಲ್ಲ ಬಾಳ
ಹಾ ಹಾ ದ ಆದ್ ಕೂಡ ಹ ಅಂದ್ರೂ ಕೂಡ ಒಳ್ಳೆ ಕೆಲ್ಸನ ಕೂಡ ಮಾಡತಿದಿದೆ ಸ್ವಲ್ಪ ಆಗ ನ್ ಭಾಪಾ ಅಂತ ಹೇಳಿದಾರಲ್ಲ ಅವರು ಅವ್ರಿಗೆ ದಿನ ಒಳ್ಳೆ ಕೆಲ್ಸ ಮಾಡ್ತೀವಿ ನೋಡಿ ನಾನು
ಹೌದಾ ನಾನ್ ಕೇಳೇನ್ೀ ಬಾಳ ಭಾಷವಾ ಅಂತ ಇದ್ರ ಹಾ ಕೇಳನ್ಿ ಭಾಷವಾಾ ಅಂತ ಇಲ್ಲಿ ಹಾಸ್ಟೆಲ್ದಾಗಿ ಇರ್ತಾರ ಎಲ್ರರಿ ಅವ್ರು ವಾಹ ಬಾಷುಭಾಯಿ ಅಂತ
ಹಾ ಭಾಷ ಈಗ ನಾನು ಏನ್ ಎಷ್ಟು ಒಳ್ಳೆ ಕಲ್ಸ ಮಾಡ್ತೀನಿ ಮತ್ತೆ ಒಳ್ಳೆ ರಾಟಿ ಬಿದ್ದಿದ್ದೆ ನಾನು ದಾನ ಧಮ ಮಾಡ್ತೀನಿ ಮತ್ತೆ ಯಾರಿಗದು ತೊಂದ್ರೆಯಲ್ಲಿದ್ರೆ ಅವ್ರಿಗೆ ನಾನ್ ಸಹಾಯ ಮಾಡತ್ರ ಅಂದ್ರೆ ನನ್ ಕಾರಣ ಏನಂತ ಹೇಳಿ ಗೊತ್ತಾ ನಿಮ್ಗೆ
ಗೊತ್ತಿಲ್ಲ ಸರ್ ಏನಾದೇನ್ ಕಾರಣ ನಿಮ್ದು
ಅದಕ್ಕೆ ಕಾರಣನೇ ನಮ್ಮ ಕುಚಿಕೂ ಗಳೆ ಆದಂತಹ ಭಾಷ್ಯ ಬವ್ರೇ ನೋಡಿ
ಓ ಭಾಷೆ ಅಷ್ಟು ಒಳ್ಳೇದೈತಿ ಮನಸ್ಯ ಅವ್ರದುು
ಬರಿೀ ಮನ್ಸ ಒಳ್ಳೇದಿಲ್ಲ ಅವಾರದುು ಹ ಹಾ ಎತ್ತಾಗಿ ಬೆಳ್ಳಗೆ ಲೈಲನ್ ಕಪ್ಳ ಬಟ್ಟೆ ಹಾಕ್ತಿದ್ರಲ್ಲ
ಹೌದೌಲ್ಲ ಇಲಂದ ಬೆಾಕ
ಮಡ್ಸ ಮಸ್ಯಾ ಹ ರಾಯ ಹಾಕು ಮೆ ಶೂಸ್ ಹಾಕು ಮತ್ತೆಳ್ಳಲ್ಲಿ ಬ ಬಂಗಾರ
ಈಗ ಅದೇ ಭಾಷಾಬಾಯಿ ಅವರು ಬಂಗಾರ ಚೇನ್ ಹಾಕಿದ್ನಲ್ಲ ಯಡ್ ತುನಿದ ಅದು ಅವ್ರೇ ಮಾಡ್ಸ್ಯಾರ ಏನ್ ಯಾರ್ ಮಾಡ್ಸ್ಯಾರ ಅದು ಅವ್ರೇ ದುಡ ತೊಂದಾರ ಅದು
ಹ ರೀ ಸ್ವಂತ ಅವ್ರ ತಂದೆ ತಾಯಿ ದುಡ್ಡನಲ್ಲಿ ತಗೊಂಡಿಲ್ರೀ ಅವರು ಅವ್ರ ಸ್ವಂತ ಸಾದಂತಹ ಫೋನ್ ನಲ್ಲಿ ಆನ್ಲೈನ್ ದುಡ್ಡು ಮಾಡಿ ಗಳಿಸಿ ಗಳಿಸಿ ಗಳಿಸಿ ಅಷ್ಟು ಸಂತವಾದಂತ ಯಡ್ ತೋಲಿ ಬಂಗಾರದಂತ ಚೈನಾ ತಗೊಂಡು ಈಗ ಏನ್ ಮಾಡ್ತಿದ ಗೊತ್ತಾ ಅವ್ರ ಜೀವನದಲ್ಲಿ
ಹ ಏನ್ ಮಾಡ್ತಾ ಇದ್ದೀಾರಾ
ಏನ್ ಮಾಡ್ತಿದಾರ ಅಂದ್ರೆ ಈಗ ಜೀವನದಲ್ಲಿ ಅವರು ಅದು ಬ್ಲೇಡ್ ಇರ್ತದಲ್ಲ
ಹಾ ಬ್ಲೇಡ್
ಆ ಬ್ಲೇಡ್ ಕಂಪನಿ ಅವ್ರದ್ದೇ ನಡೋದು
ಹ್ಮ್ಮ ಬಾ ಬಾಬ ಅಷ್ಟು ದೊಡ್ಡದ ಕಂಪ್ನಿ ಮಾಡಿದಿದ್ದಾರೆ ಅವ್ರು
ಹಾ ಒಂದು ಹೊಸ ಕಂಪನಿಯನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅವರು
ಅವರು ನಾವ ಒಂದ್ ವರ್ಷ ಹಿಂದೆ ನೋಡಿದ್ದೆವ್ರಿಗೆ ಸ್ವಲ್ಪ ಅಂತ ಬರಿೀ ಏನ್ ಕಾಣ್ತಿದ್ದಿಲ್ಲ ಅವ್ರ ಬಲ್ಲಿಿ ಈ ಇವಾಗ ನೋಡ್ತಾ ಇದೀನಿ ಕೊಳ್ಳದಲ್ಲಿ ಬಂಗಾರ ಚೈನು ಮತ್ತು ವಾಚು ದೊಡ್ಡದ ಒಂದು ಫಾರ್ಚುನರ್ ಕಾರ್ ತಂದಿಟ್ಟಾರಲ್ರರಿ ಸರ್ ಅ ಅದೇ ಹೇಗಂತ ಕೇಳಿದೆ ನಾನು ಭಾಷೆ ಅವರಿಗೆ ಅವ್ರ ಏನಂದ್ರೆ ಬರೀ ನಾನು ಬರೀ ಒಳ್ಳೆ ಒಳ್ಳೆ ಕೆಲ್ಸ ಮಾಡಿದ್್ರ ಅವರು ಒಳ್ಳೆ ಒಳ್ಳೆ ಕೆಲ್ಸ ಮಾಡ್ತಾರೆ ಅವರು ಭಾಷೆ ಬ ಅಂದ್ರೆ ಎಷ್ಟು ಚೆನ್ನಾಗಿದ್ದಾರೆ ಇತ್ತು ಅವ್ರಿಗೆ ನೋಡಿದ್ರೆ ನನ್ಗ ಬಾಳ ದಿಲ್ ಖುಷ ಆ ಕುೂತೈತ್ರಿ ಅವ್ರಗ ನೋಡಿದ್ರೆ
ಹೌದಾ ನೋಡಿ ಮನೆ ಸಿಕ್ಕಿದ್ರ ನಿಮ್ಗೆ
ಹೌದ್ರಿ ಅವ್ರರುಿಂಗ ಹೊಳ್ದೇನಾ ಭಾಷೆ ಬಗ್ ಎಷ್ಟು ಬೆಳ್ಳೋಗಗ್ಯಾರ ಗೊತ್ತಾ ಇವಾಗ ಅವ್ರರು
ಹ ತಂತ ಬೇಕತ
ಹಲೋ ಸರ್
ಹಾ ಹೇಳ ಯಾಕಂದ್ರೆ ಅವ್ರು ಅಷ್ಟು ದುಡ್ಡು ಮಾಡಿದ್ರಲ್ಲ ದುಡ್ಡ್ದ ಒಂದು ಏನ್ ಮಾಡ್ತಾರ ಗೊತ್ತ ಅವ್ರು ದಿನ ರಾತ್ರಿ ಪೂರಾ ಕ್ರೀಮ್ ಹತ್ತಿ ಬಿಡ್ತಾರೆರು
ಅಂತದ್ ಕ್ರೀಮ್ ಯಾವ್ದ್ರೀ ಅದು ಎಷ್ಟು ಎಷ್ಟ್ ಲಕ್ಷದ ಇರ್ಬೋದು ಆ ಕ್ರೀಮ್ ಹಚ್ಚದವ್ರ್ದ
ಹ ನೋಡಿ ಹಳ್ಕೊತೀವಿ ನಮ್ಮ ಫ್ರಂಡಸ್ ಕೊಡ್ತಾರೆ ಅವದೇ ಒಂದು ಫ್ಯಾಕ್ಟ್ರ ಇದ
ಹೌದಾ ಯಾವದಂಟದು ಹ್ಮ ತ್ತ ಸ ಯಾವ ಫ್ಯಾಕ್ಟ್ರಿ ಇದೆ ಅವ್ರ್ದು
ಅದು ಬ್ಲೇಡ್ ಬ್ಲೇಡ್ ರೆಜರ್ ಬ್ಲೇಡ್ ಇರೋದಲ್ಲ ಆದ್ರ ಬ್ಲೇಡ್ ಫ್ಯಾಕ್ಟರಿ ಇದೆ ಅವ್ರಗೂ
ಯೂರಿ ತಯಾರ ಮಾಡಿರೋದು ಇವಾಗ
ಹಾ ಅದು ಬೇಡ್ ಕಂಪನಿ ಮೊದಲು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಂದು ಸಣ್ಣವಾದಂತ ಒಂದು ಅಂಗಡಿ ಓಪನ್ ಮಾಡ ಆಮೇಲೆ ಬರ್ತಾ ಬರ್ತಾ ಬರ್ತಾ ಎಿಂದ್ರು ಸ್ವಂತವಾದಂತಹ ತಮ್ಮದೇ ಆದಂತಹ ಒಂದು ಕಂ ಓಪನ್ ಮಾಡಿ ಈಗ ಏನಾಗಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಭಾರತದ ಅತಿ ಸೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕುಂತಿದ್ದಾರೆ ನೋಡ್ರಿ ಅವರು ಹೋಗಿ
ಹಓ ಅಂತ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಇವಾಗ ಅವ್ರಿಗೆ ಈ ಈಗ ಮೀಟ್ ಆಗ್ಬೇಕಂತ ಅವ್ರು ಸಿಗಲ್ಲ ನಮ್ಗೆ ಈಗೆಲ್ಲಾ ದೊಡ್ ಡೌನ್ ಆಗಿದ್ದಾರೆ ಅವಾಗೆಲ್ಲ ಫ್ರೆಂಡ್ಸ್ ತರ ಇರ್ತವಿ ಈಗೆಲ್ಲಾ ಮಾತಾಡಲ್ಲ ಏನ ಅವರು ಮುಂದೆಂತರುನು
ಇಲ್ಲಾರ ಇಲ್ಲಾರ ಇಲ್ಲ ಈ ಮಾತಾಡಲ್ರಿ ಲ್ಲ ಅವ್ರು ನಮ್ಗೆ ನಮ್ಗಏನ ಅವ್ರು ಕೇರೆ ಮಾಡಲ್ಲ ನೋಡ್ರಿ ಅಷ್ಟ್ ದೊಡ್ಡ ವ್ಯಕ್ತಿ ಆಗ್ಬ ಬಿಟ್ಟಿದಾರ
ಹೌದಾ ನೀವ ನೀವು ಅವ್ರರು ಬಳಿ ಇರ್ತಿದ್ರಿ ಅಲ್ರರಿ ಮತ್ತ ಹಾಸ್ಟೆಲ್ ಒಂದೇ ಹಾಸ್ಟೆಲ್ ಅಲ್ಲಿ ಇಬ್ಬರು ಕೂಡ
ಮೊದಲೆ ಎಲ್ಲಾ ಒಂದೇ ಹಾಲ್ಲಿ ದು ಒಂದೇ ಪ್ಲೇಟ್ ನಲ್ಲಿ ಊಟ ಮಾಡ್ತಿದ್ವಿ ಒಂದೇ ಬಟ್ಟೆನ ಉಟ್ಕೊತಿದ್ರಿ ನನ್ ನಾನು ಪ್ಯಾಂಟಾ ಹಡ್ಕೊಂಡಂತಿದ್ದಾ ಅವ್ನ್ ಪೆಟೆ ನನ್ ಉುಡ್ಕೊತಿದ್ದೆ ಅವನ್ ಹಂಗಿನ ನಾ ಉಡ್ಕತಿದ್ದ ನನ್ ಹಂಗಿ ಅವ್ ಉಟ್ಡ್ಕೊತಿದ್ದ ಇಷ್ಟು ಕುಚಿಕ್ಕು ಳೆಯರಿಗಳ ಇದ್ದಂಗ ಇದ್ವಿ ನೋಡ್ರಿ
ಈ ಈಗ ಇವಾಗೆಲ್ಲ ಮಾತಾಡಲ್ಲರನ್ೆ ಜಾಸ್ತಿ
ಇಲ್ಲ ರೀ ಇವಾಗೆಲ್ಲ ಅದು ಅವರು ಸ್ವಲ್ಪ ಜಾಸ್ತಿ ರಿಚ್ ಆಗಬ ಬಿಟ್ಟಿದಾರ ದುಡ್ಡು ಜಾಸ್ತಿ ಗಳಿಸಿಿ ಬಡರ್ ತಕ್ಷಣ ಅವ್ರಗ ಏನ ಆಾಗಬಿಟ್ಟಿದೆ ಅಂತಂದ್ರೆ ನಾನು ಬಡವ್ರ ಜೊತೆಗೆ ಮಾ ತರಬಾರ್ದು ಅಂತೇಳಿ ಅವ್ರಿಗೆ ಸ್ವಲ್ಪ ಇದಾಗ್ತಿದೆ ನೋಡಿ
ಚೀಫನ್ಸ ಇದೆ
ಹೌದ್ರಿ ಅವ್ರ ಮನ್ಸಿ ಹೆಂಗ್ ಅನ್ಸ್ತೇ ನ ಅಂತೇಳಿ ನಾನೇ
ಹಂಗೆ ಹಾಗಾದ್ರಿ ಅದು ರೊಕ್ಕ ಬದ್ಮೆ ಅಲಿ ಯಾರನ ಅಲ್ಲಿ ಅವ್ರ ಬದಲಾವಣೆ ಚೇಂಜ್ ಆಗ್ತತಿ ಎಲ್ಲಾನೂ ಚೇಂಜ್ ಆಗ್ತತಿ ಅದೇ ಮನ್ನೆ ನೋಡಿದಿದ್ದಾರೆ ಸರ್ ಅವ್ರಿಗೆ ಏನ್ ಲುಕ್ ಅವ್ರ ಲುಕ್ ನೋಡಿದ್ರೆ ನನಗೆ ಇಂಥ ಪರಿ ಪರಿಶನ್ ಆಗಿದ್ದೆ ಅವಿಗೆ ಕಳ್ಳಾಗ ಬಂಗಾರ ಬಂಗಾರದ ವಾಚ ಮತ್ತು ಫಾರ್ಚುನರ್ ಕಾರಾರ್ು ತಗೊಂಡ್ ಬಂದಾರ ನ ಯಾರು ಬಂದಾರ ಯಾವ ಎಮ್ ಎಲ್ ಎ ಸಾಹಬ್ ಬಂದಾರ ಎಂತ ಪರಿಸ್ತಾರ ಅವ್ರು ಕಾಣೋದಂದರು ನೋಡಿದರು
ಲೈಲಾನ್ ಬಟ್ಟಿ ಸರ್ ಏನ್ ಬಟ್ಟಿ ಏನ್ ಚೇಂಜಸ್ ಈ ಮುಂದ ನಿಂತರು ಭೀ ಮಾತಾಡಿಲಿಲ್ಲರೀ್ವರ್ ನನ್ ಅವ್ರು ಆದ್ರೆ ನಾನ ಮಾತಾಡ ಸರ್ ನಮಸ್ತೆ ಸರ್ ಅಂತ ನಾನೇ ಕೈ ಕೊಡಿಸಿ ಸ್ವಲ್ಪ ಮಾತಾಡಿದ ಸರ್ ಅವ್ರ ಅವ್ರಗ್ ನೋಡಕ್ನ ಆಗಲ್ತ್ೀ ಅಂತ ಇಥಪರಿ ಇಷ್ಟು ಇಂಥ ಪರಿ ಒಂದ್ ಎರಡು ವರ್ಷದಲ್ಲಿ ಇಂಥ ಪರಿ ಬೆಳವಣಿಗೆ ಆಗಿರಂತ ನಾ ಗೊತ್ತಿದನ ಇಲ್ಲ ಸೋಡ್ರಿ ಇಂತ ಪರಿ ಹಾತಾರಂದ ಅವ್ರಿ
ಅದು ಎರ್ಲಕ್ ಬಿಡ್ರಿ ಅದು ನಮಗೆ ಒಂದ್ ಕಾರ್ ಬರ್ತಾ ಇದೆ ಈಗ ನೀವೇ ಕಾಲ್ ಮಾಡಿ ಮತ್ತೊಂದ್ಸಲ ಸ್ವಲ್ಪ
ಆಯ್ತು ಆಯ್ತು ಆಯ್ತ ನಾವ್ ಕಾಲ್ ಮಾಡ್ತೀ ನೋಡ್ರಿ ಒಂದ್ ಹತ್ ನಿಮಿಷ ಬ
ಹಾ ಸರಿ ಕಾಲ್ ಮಾಡಿದ್ರಿ ಈಗ